ಅಲ ಸರ್ ನಿಮಗೆ ಶುಭ ಸಂಂಜಾನೆ ನಮ್ಮ ಕಡೆಯಿಂದ
ಹ ಶುಭ ಶುಭ ಮುಂಜಾನೆ ಶುಭ ಹೌದು ನಮ್ಮ ಕಡೆಯಿಂದ ಶುಭ ಮುಂಜಾನೆ ನಿಮಗೆ
ನಿಮ್ದು ನಷ್ಟ ಆಗಿದೆಾ ಸರ್ ಬೆಳಗಿನ ಜಾವದಲ್ಲಿ
ಹೌದು ಆಗಿದೆ ನಿಮ್ದು
ಮತ್ತೆ ಸರ್ ನಿಮ್ಮ ಊರಲ್ಲಿ ಮಳೆ ಬೆಳೆ ಹೇಗಿದೆ ವಾತಾವರಣ
ಎಲ್ಲ ಎಂತ ಮಳೆನೂ ಇಲ್ಲ ಬೆಳೆನೂ ಇಲ್ಲ ನಮ್ಮೂಊರಲ್ಲಿ ನಿಮ್ಮ್ೂಊರಲ್ಲಿ
ನಮ್ಮೂಊರಲ್ಲಿ ಮಳೆ ಇಲ್ಲ ಸರ್ ಬಲೆ ಬರೇ ಗಾಳಿ ಓದ ಏನ್ ಮಾಡೋದು ಮಳೆ ಬೇಕು ಈಗ ರೈತರಿಗೆ ತುಂಬಾ ಕಷ್ಟವಾಗುತ್ತೆ
ಹೌದ ಹೌದು ತುಂಬಾ ಕಷ್ಟವಾಗುತ್ತಿದೆ ರೈತರಿಗೆ
ನಿಮ್ಗೆ ಹೇಗೆ ಅನ್ಸುತ್ತದೆ ಈ ಮಳೆಯ ಬಗ್ಗೆ
ಈ ಮಳೆ ಬಗ್ಗೆ ಂದ್ರೆ ನಮ್ಗೆ ಈಗ ಮಳೆ ಆಗೋ ಸಾಧ್ಯತೆ ತುಂಬಾ ಕಡಿಮೆ ಇದೆ
ನೀವು ಏನ್ ಮಾಡ್ತಾ ಇರುೋದು ಕೆಲಸ ಏನ್ ಕಲಿತ ತಾರೋಡ್ ಏನು
ಹೌದು ನಾವು ಎಜುಕೇಶನ್ ದಲ್ಲ ಇದೀವಿ ಈಗ
ಯಾವ್ದು ಎಜುಕೇಶನ್ ಮಾಡ್ತಿದ್ದೀರಾ ನೀವು ಈಗ
ನಾವು ಬಿ ಎ ಸಿಿ ಕೃಷಿ ಮಾಡ್ತಿದ್ದೇವೆ
ಬಿ ಎಸ್ ಸಿ ಕೃಷಿಯ ಅಂದ್ರೆ ತುಂಬಾ ಮುಂದಂದು ನಿಮ್ಗೆ ಇಂಪಾರ್ಟೆನ್ಸ್ ಕೊ ತದೆ ಅದು ಏನಾದ್ರು ಎಲ್ಲಾದ್ೂ ಒಂದು ಏನಾದ್ರು ಮಾಡ್ಬೇಕಂದ್ರೆ
ಎಂತ ಇಂಪಾರ್ಟೆಂಟ್ ಇಲ್ಲ ಇದ್ರಲ್ಲಿ
ಯಾಕೆ ಸರ್ ಈಗ ಕೃಷಿ ಮಹಾವಿದ್ಯಾಲಯದಲ್ಲಿ ನಿಮಗೆ ಗೋರ್ಮೆಂಟ್ ಜಾಬ್ ಸಿಗುತ್ತದೆ
ಎಲ್ಲಿ ಎಂತ ಸಿಗೋದ ಇಲ್ಲ
ಸಿಗುತ್ತದೆ ಸರ್ ಇಲ್ಲಿ ಹಿಟ್ನಳ್ಳಿಯಲ್ಲಿ ಇದೆ ಅಲ್ವಾ ಎಲ್ಲರಿೂ ಸಂಬಳ ಸಾಕಷ್ಟು ಸಿಗುತ್ತಿದೆ ಕಸ ನೂರು ಸಾವಿರ ಸುಲ್ಕಿ ಐವತ್ತರಿಂದ ಐವವತ್ತು ಸಾವಿರ ಸಂಬಳ ತಕೋತಿದ್ದೆ.
ಅಂದ್ರೆ ನಾವು ಕಸನ ಹೋಗೋಣ ಈಗ
ಬೆಳೆ ಸರ್ ನೀವು ಬೆಳೆಗಳಿಗೆ ಏನಾದ್ರು ರೋಗ ಬಂದ್ರೆ ಅದನ್ನು ಕಂಡು ಹಿಡಿಯಿರಿ ನೀವು.
ಎಂತ ನಾವು ಅಂತ ಎಲ್ಲ ಅಂತದ ಆಗುದಿಲ್ಲ ಮಾರಾಯ.
ಮಾಡ್ಬೇಕು ಸರ್ ಈಗ ಜೀವನದಲ್ಲಿ ಏನಾದ್ರು ಮಾಡ್ಲೇಬೇಕಾಗುತ್ತೆ.
ಹೌದು ಹೌದು ಏನಾದ್ರು ಮಾಡ್ಬೇಕಾಗುತ್ತೆ. ಮತ್ತೆ.
ಮತ್ತೇನಿಲ್ಲ ಸರ್ ನಿಮ್ ನಷ್ಟ ಆಗಿದೆ ಏನ್ ಮಾಡ್ತಾರ ಸರ್ ನಿಮ್ ಹಸ್ಟೆಲ್ನಲ್ಲಿ ನಾಷ್ಟ ಈಗ.
ನಮ್ಮ ಹಾಸ್ಟೆಲ್ ನಲ್ಲಿ ಇವತ್ತು ಇಡ್ಲಿ ವಡಾ ಮಾಡಿದ್ರು.
ಹ್ಮ ದಿನಾ ಸ್ಪೆಷಲ್ ಸ್ಪಷಲ್ ಮಾಡ್ತಾರೆ ಏನ್ ದಿನಾ ಮಾಡಿದ್ದೇ ಮಾಡ್ತಾರೆ ದಿನಲು.
ಇಲ್ಲ ಇಲ್ಲ ಇಲ್ಲ ಮದ್ಯೆ ಮಾಡ್ತಾರೆ ಮತ್ತೆ ಈಗ.
ಇವತ್ತು ಇದು ನೋಡಿ ಎಂತ ಮಾಡದು.
ಇಡ್ಲಿ ವಡ ಅಂದ್ರೆ ನಿನಗೆ ಇಷ್ಟ ತುಂಬಾ ಇಷ್ಟ ಏನು ಸರ್.
ಇಲ್ಲ ಸರ್ ಅದು ಎಂತ ಈ ವಡೆನೆ ಸಿಗೋದಿಲ್ಲ ಇಲ್ಲಿ.
ಸರ್ ನಿಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ ಎಷ್ಟ. ಎಷ್ಟು ಸಂಖ್ಯೆ ಇದೆ ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆ.
ಅಂದ್ರೆ ಎಲ್ಲಾ ಅಂದ್ರೆ ಹುಡುಗರ ಸಂಖ್ಯೆ ಆರವತ್ತು ಹುಡುಗಿಯರ ಸಂಖ್ಯೆ
ಈಗ ಹುಡುಗರಿಗೆ ಹುಡುಗಿಯರ ಸಂಖ್ಯೆ ಮ್ಯಾಚ್ ಆಗಿದೆ ಅಂತ ಆಯ್ತು.
ಹೌದೌದು ಮ್ಯಾಚ್ ಆಗಿದೆ ಸಮೆ.
ಈಗ ಅವ್ರು ಅವ್ರು ಎಷ್ಟು ಇದ್ದಾರೆ ನೀವು ಅಷ್ಟೇ ಇದ್ದೀರಾ.
ಹ್ಮ್
ಹೌದಲ್ವಾ ನಾ ಕೇಳ್ತಾ ಇರೋದ ಏನಂದ್ರೆ ನೀನ್ ಹೇಳಿ ನೋಡೋಣ ಒಂದ್ ಸ್ವಲ್ಪ.
ಎಂತ ಅದು ಎಲ್ಲಾನು ಹೇಳ್ಬೇಕು
ಈಗ ಹುಡುಗಿಯರ ಸಂಖ್ಯೆ ಮತ್ತು ಹುಡುಗರ ಸಂಖ್ಯೆ ಬರೋಬ್ಬರಿ ಇದೆ ಅಂತ ಆಯ್ತು ನಿಮ್ಮ. ಏನದು ಕಾಲೇಜ್ನಲ್ಲಿ.
ಹಲೋ
ಈಗ ನಿಮ್ಮ ಕಾಲೇಜ್ನಲ್ಲಿ ಸಂಖ್ಯೆ ಹೆಚ್ಚಾಗಿದೆ ಏನು ಹುಡುಗಿಯರದು ಹುಡುಗರೋದು. ಯಾಕೆ ನೆಟ್ವರ್ಕ್ ಇಶೂ ಇದೆಯಾ ನೆಟ್ವರ್ಕ್ ಇಶೂ ಇದೆಯಾ ನಿಮ್ಮಲ್ಲಿ ಏನಾದ್ರು ಸ್ವಲ್ಪ.
ಇಲ್ಲ ಇಲ್ಲ ಕೇಳ್ತಾಯಿದ್ದೆ ಹೇಳಿ.
ಹೇಳ್ತಾರೆ ಈಗ. ನಿಮ್ಮ ನಾನು ನಿಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ ಕಲಿರ್ಬೇಕಂದ್ರೆ ಎಷ್ಟು ಫೀಸ್ ಆಗುತ್ತದೆ ನನಗೆ.
ಹ್ಮ್
ನೀವು ಕಲಿಯಬೇಕಾದ್ರೆ ಇಲ್ಲಿ ಸೇಮ್ಗೆ ಮೂವತ್ತು ಸಾವಿರ ಇದೆ.
ಈಗ ಸೆಮಿಗೆ ಮೂವತ್ತು ಸಾವಿರ ಅಂದ್ರೆ ಎಷ್ಟು ಸೇಮ್ಗಳು ಇರುತ್ತವೆ ಒಂದು ಕೋರ್ಸ್. ಬೇಕಂದ್ರೆ ಅದನ್ನ ಕುಷಿಯ ಕೋರ್ಸ್ ಮುಗಿಬೇಕಂದ್ರೆ.
ಅಂದ್ರೆ ಇಲ್ಲಿ ಎಂಟು ಸೆಮ್ಗಳು ಇರುತ್ತವೆ.
ಎಂಟು ಸೆಮ್ಗಳ ಅಂದರೆ ಒಂದು ಎರಡು ಲಕ್ಷದ ನಲವತ್ತು ಸಾವಿರ ಆಯ್ತು ಮತ್ತೆ ಹಾಸ್ಟೆಲ್ ಫೀ ಎಷ್ಟು ಇರುತ್ತದೆ ನಿಮಗೆ ಅಲ್ಲಿ.
ಇಲ್ಲಿ ಹಾಸ್ಟೆಲ್ ಫೀಸ್ ಅಂತ ಮೆಸ್ ಬಿಲ್ ಅಂತ ಬರುತ್ತೆ ತಿಂಗಳ ತಿಂಗಳ.
ಎಷ್ಟ ಬರುತ್ತೆ ಅದು ಎಷ್ಟ ಬರುತ್ತೆ ಅದು ಮೆಸ್ಸ್ ಬಿಲ್ಲ್ ತಿಂಗಳ ತಿಂಗಳ. ಇಷ್ಟ ಅಂತ ಅನ್ ಹಾ ಇರುತ್ತೆ ಅಲ್ವಾ ಅದಕ್ಕೆ.
ಹೌದು ಅಂದ್ರೆ ಅವ್ರು ಎಷ್ಟು ಖರ್ಚು ಮಾಡತ್ತಾರೆ ನೋಡಿ. ಅದರ ಮೇಲೆ ಅವಲಂಬನೆ ಆಗುತ್ತೆ ಅದು ಅಂದ್ರೆ ಎರಡುವರೆ ಸಾವರಾ ಬರಬಹುದು.
ಹ್ಮ್ ಈಗ ಅಲ್ಲಿ ಊ ಈಗ ಊಟ ಕೊಡ್ತಾರೆ ಚಲೋತ್ತಿಗೆ ಏನ್ ಏನಾದ್ರು ಊಟದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ.
ಇಲ್ಲ ಇಲ್ಲ ಅಂದ್ರೆ ಚೆನ್ನಾಗಿರುತ್ ಅಂದ್ರೆ ಒಂದೊಂದ್ ದಿನ ಅಷ್ಟೇ ಸ್ವಲ್ಪ ಸರಿರಲ್ಲ.
ಸರಿ ಇರಲ್ಲ ಆದ್ರೆ ಮನೆಯ ಊಟಗತ್ಲೆ ಆಗೋದಿಲ್ಲ ಅಲ್ವಾ ಈಗ ಹೊರಗಿನ ಊಟ್ ಮನೆ ಊಟಗತ್ಲೆ ಆಗೋದಿಲ್ಲ ಅಲ್ಲಿ ಹೇಗಿರುತ್ತದೆ ಈಗ ಮತ್ತೊಬ್ಬರ ಕೈಯಲ್ಲಿ ತಿನ್ಬೇಕಲ್ವಾ. ಈಗ ಮನೆಯವರ ಕೈಯಿಂದ ಅಡುಗೆ ತಿನ್ನುವುದೇ ಬೇರೆ ಮತ್ತೊಬ್ಬರ ಕೈಯಿಂದ ತಿನ್ನುವುದೇ ಬೇರೆ ಹೌದಲ್ವಾ.
ಅಂದ್ರೆ ಮನೆಯಲ್ಲಿ ಸ್ವಲ್ಪ ಜನ ಇರುತ್ತೇವೆ ಅಲ್ಲಾ. ನಾವು ಸರಿಯಾಗಿ ಮಾಡ್ಕೊಂಡ ತಿನ್ಬಹುದು ಇಲ್ಲಿ ಎಲ್ಲಾ ಏನಾಗುತ್ತ ತ್ತೆ ಅಂದ್ರೆ ಎರಡ್ ನೂರಿಂದ ಮುನ್ನೂರು ಜನಾ ಇರತಾರಲ್ಲ ಹುಡುಗರು.
ಹೌದು ಹೌದು ಎರಡ್ನೂರಿಂದ ಮುನ್ನೂರು ಜನ ಇ
ಹ ಹೌದು. ಅಂದ್ರೆ ಬಾಳ ಮಾಡದಾಗುತ್ತೆ ಅಲ್ಲ ಅದು ಕೆಟ್ಟ ಬಿಡುತ್ತೆ ಏನೋ ಮಾಡಾಕ ಹೋಗಿ ಏನೋ ಆಗೋಗಬುಡುತ್ತೆ.
ಹೌದು ಹೌದು ಕೆಟ್ಟಬಿಡ್ತದೆ ಆದ್ರೆ
ಅಂದ್ರೆ ನಿಮ್ಗೆ ದಿನಾ ದಿನ ದಿನಾ ಪೂರ್ತಿ ನಿಮ್ಗ ಕಾರ್ಯದಲ್ಲಿ ತಿನ್ನೋದ ಆಗೋದಿಲ್ಲ ಅಲ್ವಾ.
ಆಗುವುದಿಲ್ಲ ಈಗ ಅವ್ರು ಏನ್ ಮಾಡ್ತಿರ್ತಾರೆ ಅದನ್ನೇ ತಿನ್ಬೇಕಾಗುತ್ ತ್ತೆ ಈಗ ಮನೆಯಲ್ಲಿ ನಾವು ಹಠ ಮಾಡಿ ಏನ್ ಬೇಕು ಅದನ್ನ ಮಾಡ್ಕೋತೇವಲ್ವಾ. ಅಲ್ಲಿ ನಡೆಯಲ್ಲವಲ್ವಾ ಅದು.
ನಡೆಯಲ್ಲ ನಡೆಯಲ್ಲ ಮಾರಾಯ ನಡ್ಯಲ್ಲ
ಮನೆಯಲ್ಲಿ ಮಾಡಿದ್ರೆ ನಡೆಯುತ್ತದೆ ಅಲ್ಲಿ ಹಾಸ್ಟೆಲ್ ನಲ್ಲಿ ಮಾಡಿದ
ಹೌದು ಮನೆಯಲ್ಲಿ ನಮ್ಗೆ ಏನ್ ಬೇಕಂತ ಹೇಳಿದ್ರೆ ಮಾಡ್ತಾರೆ.
ಇಲ್ಲಿ ಮಾಡೊಲ್ಲ.
ಈಗ ಹಾಸ್ಟೆಲ್ನಲ್ಲಿ ಕೊಡುವುದಿಲ್ಲ ಅಲ್ವಾ.
ಕೊಡುದಿಲ್ಲ ಕೊಡುದಿಲ್ಲ ಅಂದ್ರೆ ಅವರು ಅಂದ್ರೆ ನಮ್ಮ ಹಾಸ್ಟೆಲ್ನಲ್ಲಿ ಒಂದೇ ಊಟಾ ಚೆನ್ನಾಗಿರೋದು
ಯಾವ್ದು ಚೆನ್ನಾಗಿರೋದು ಹಾಸ್ಟೆಲ್ನಲ್ಲಿ.
ಅಂದ್ರೆ ಬುಧವಾರ ರಾತ್ರಿ ಊಟ ಎಗ್ ರೈಸ್ ಕೊಡ್ತಾರೆ.
ಎಗ್ಗ್ ರೈಸ್ ಕೊಡ್ತಾರೆ ಅಲ್ಲಿ ನಾನ್ ವೆಜ್ ಅಂತ ಕೊಡ್ತಾರೆ ಅಂತ ಆಯ್ತು ಅಲ್ಲಿ.
ಹೌದೌದು ನಾನ್ ವೆಜ್ ಕೊಡ್ತಾರೆ ವಾರನವಾರ. ಪ್ರತಿ ವಾರ ನಾನ್ ವೆಜ್ ಇರುತ್ತೆ.
ಈಗ ಚಿಕನ್ ಅದು ಕೊಡ್ತಾರೆನ ಏನಾದ್ರು ಅಲ್ಲಿ.
ಹೌದು ಓ ಪ್ರತಿ ವಾರ ಅಂತ ರವಿವಾರ ಮಧ್ಯಾಹ್ನ ಚಿಕನ್ ಕೊಡ್ತಾರೆ.
ಹ್ಮ್ ಮಸ್ತಲ್ವಾ ಅಲ್ಲಿ ತಿಂದು ಆರಾಮಾಗಿ ಇರಬಹುದು ಮತ್ತೆ ಏನಾದ ಓದು ಚೆನ್ನಾಗಿ ಓದ್ಬೇಕು ಅಲ್ಲಿ ಅಲ್ಲಿ ಹೋಗಿಬೇಕಂದ್ರೆ ನೀವು ಚೆನ್ನಾಗಿ ಓದಿಬೇಕಾಗುತ್ತದೆ.
ಹೌದು ಓದಬೇಕಾಗುತ್ತೆ ಆದ್ರೆ ಏನ್ ಮಾಡೊದು ತುಂಬಾ ಕಷ್ಟ ಇದೆ.
ಇಲ್ಲ ಸರ್ ಕಷ್ಟ ಇಲ್ಲ ಅದು ಕೃಷಿದ ಏನ್ ಕಷ್ಟ ಇದೆ ಹೇಳಿ ಈಗ ಬೆಳೆ ಯಾವ ರೋಗ ಬಂದಿದೆ ಕಂಡು ಹಿಡಿಯುವುದಕ್ಕೆ ಏನಾದ್ರು ಕಷ್ಟ ಇದೆಯಾ
ಇಲ್ಲ ಮರ್ಯ ನೀವು ಅಂದ ಹಾಗೆ ಇರೋಲ್ಲ ಅದು ಅಂದ್ರೆ ಇಲ್ಲಿ ಕೃಷಿ ಅಂತ ಕೃಷಿ ಬಗ್ಗೆನೆ ಇರೋದಿಲ್ಲ ಹಲೋ ಹಲೋ
ಹಲೋ
ಹಲೋ ಸರ್ ಎಂತ ನೀವು ಹಿಂಗೆ ನಡ್ಬರ್ಕ್ ನಡ್ಬರ್ಕ ಬ್ರೇಕ್ ಬ್ರೇಕ್ ಮಾಡಿದ್ರೆ ಹೇಗೆ?
ಅದ್ ಸ್ವಲ್ಪ ಮನೆ ಪ್ರಾಬ್ಲಮ್ ಇದೆ ಸರ್ ಅದಕ್ಕೆ ಅದಕ್ಕೋಸ್ಕರ ಒಂದ ಸ್ವಲ್ಪ ಇದು ಮಾಡಾಗುತ್ತೆ ಇನಿಲ್ಲ ಸ್ವಲ್ಪ ಹೌದು
ಹೌದೌದು ಮತ್ತೆ ಎಂತ ದೊಡ್ಡ ಮನೆ ಕಟ್ಟಿದ್ದೀರಾ ನೀವು?
ಇಲ್ಲ ಸರ್ ನಮ್ಮ ಮನೆ ದೊಡ್ಡದು ಇಲ್ಲ ಯಾರು ಹೇಳಿದ್ರ ನಿಮಗೆ ನಮ್ಮ ಮನೆ ದೊಡ್ಡದುಇದೆ. ಚಿಕ್ಕದ ಇದೆ ನಮ್ಮ ಮನೆ ಒಂದು ರೂಮಿನಲ್ಲಿ ಇರುತ್ತೇವೆ ನಾವು ಅಷ್ಟು ಜನರು ಮನೆಯವರ ಜನರು
ಏ ಹೌದಾ ಹಾಗಾದ್ರೆ ತುಂಬಾ ಕಷ್ಟ.
ತು ಮತ್ತೆ ಒಂದೇ ಮನೆಯಲ್ಲಿ ಒಂದೇ ರೂಮ್ ನಲ್ಲಿ ಇರ್ಬೇಕಾಗುತ್ತದೆ ಎಲ್ಲರೂ ಊಟ ಅಲ್ಲೇ ಮಾಡ್ಕೊಳ್ಬೇಕಾಗುತ್ತದೆ ಮತ್ತೆ ಎಲ್ಲರೂ ಅಲ್ಲೇ ಮನಿಕೋಲೋದು ಏನ್ ಮಾಡುವುದು ಕಷ್ಟ ಇದೆ ಸರ್ ಜೀವನದಲ್ಲಿ ತುಂಬಾ ಕಷ್ಟ ಇದೆ ನಮಗೂ ಕೂಡ ಅದರಿಂದ ಯಾವಾಗ ಪರಿಹಾರ ಆಗುತ್ತಿದೆ ಗೊತ್ತಿಲ್ಲ
ಹೌದು ಜೀವನವೆಂದರೆ ತುಂಬಾ ಕಷ್ಟ ಜೀವನ.
ಹೌದು ಈಗ ಜೀವನವೇ ಕಷ್ಟ ಆಗ್ಬಿಟ್ಟ್ರೆ ಏನ್ ಮಾಡೋದು ಬಿಡಿ ಸರ್ ಈಗ ಮಳೆ ಇಲ್ಲ. ಬೆಳೆ ಇಲ್ಲ ಮಳೆ ಆದ್ರೆ ನಮಗೂ ಸಂತೋಷವಾಗುತ್ತದೆ.
ರು ಈಗ ಭೂಮಿಯ ಒಳಗೆ ಬೀಜ ಹಾಕಿ ತುಂಬಾ ಸಂಕಷ್ಟದಲ್ಲಿದ್ದಾರೆ ಹೌದ ಹೌದು
ಈಗ ಭೂಮಿ ತಾಯಿನೇ ನಂಬಕೊಂಡು ಬಿಟ್ಟಿದ್ದಾರೆ ಆದ್ರೆ ಏನ್ ಮಾಡ ಹೌದು ಮಳೆನೇ ಆಗುತ್ತಿಲ್ಲ. ಈಗ ಮಳೆ ಆದ್ರೆ ರೈತರಿಗೆ ಒಂದ್ ಸ್ವಲ್ಪ ಕಷ್ಟವಾಗುವುದಿಲ್ಲ ಮತ್ತೆ ಬೆಳೆ ಬೆಳು ಈಗ ಸಾಲ ಮಾಡಿ ಅಲ್ಲಿ ಮಣ್ಣಿನೊಳಗೆ ಬೀಜ ಹಾಕಿ ಇರುತ್ತಾರೆ ಆದ್ರೆ ಆದಾಯವನ್ನು ತೆಗಯಬೇಕಲ್ವ ಅವರು ರೈತರು.
ಲ್ವಾ ಹೌದು ಅಂದ್ರೆ ಇದಕ್ಕೆ ಈಗ ಸರ್ಕಾರದಿಂದ ಏನಾದರೂ ಪರಿಹಾರ ಕೊಡಸ್ಬೇಕು ರೈತರಿಗೆ.
ಈಗ ಮಾನ್ಯ ಡಿ ಕೆ ಸಿ ಅವರು ಹೇಳಿದ ಮಾತಿಗೆ ಸಾಲ ಮನ್ನಾ ಮಾಡ್ತಾರಂತ ಹೇಳಿದ್ದಾರೆ ಮ ಮತ್ತೆ ಏನ್ ಮಾಡ್ತಾರೋ ನೋಡ್ಬೇಕು ಅವರು ಅವರೇ ಈಗ ರೈತರ ಬಂದು ರೈತರ ಕಣ್ಣು ಎಲ್ಲರೂ ಅವರೇ ಆಗಿದ್ದಾರೆ ಈಗ.
ಹೌದು ಹೌದು ಅಂದ್ರೆ ಈಗ ಸಾಲ ಮನ್ನಾ ಮಾಡಿದರು ಕೂಡ ತುಂಬಾ ರೈತರಿಗೆ ಇದು ಆಗುತ್ತೆ ಸಂತೋಷವಾಗುತ್ತೆ.
ಹೌದು ಸರ್ ಮತ್ತ ಎರಡು ಲಕ್ಷ ಮೂರು ಲಕ್ಷ ಕಟ್ಟಲೆ ಸಾಲ ಮನ್ನಾ ಮಾಡಿದ್ರೆ ರೈತ ರಿಗೆ ಸಂತೋಷವಾಗಲಾರ್ದನ್ ದುಃಖವಾಗುತ್ತದೆಯಾ ಈಗ ಈಗ ರೈತರ ಕಣ್ಣೀರು ಒರೆಸೋದಕ್ಕೆ ಇರುವುದು ಒಂದೇ ಪರಿಹಾರ ಸಾಲ ಮನ್ನಾ ಮಾಡಬೇಕು ಇಲ್ಲದಿದ್ದರೆ ರೈತರಿಗೆ ಪರಿಹಾರ ಕೊಡಬೇಕು.
ಹೌದೌದು ಅಂದ್ರೆ ರೈತರಿಗೆ ಇಷ್ಟಂತ ವರ್ಷ ಬೆಳೆ ಪರಿಹಾರ ಕೊಡಬೇಕು.
ಏನ್ ಕೊಡ್ಬೋದು ಅನ್ಸುತ್ತೆ ಯಾಕಂದ್ರೆ ಈ ಸ ಈಗ ಈಗಿನ ವಾತಾವರಣದಲ್ಲಿ ತುಂಬ ಎಲ್ಲಾ ಕಡೆ ಮಳೆ ಕಡಿಮೆ ಆಗಿದೆ ಅಲ್ವಾ ಕೊಡ್ಬೋದು ಅನಸುತ್ತೆ ಈಗ ಪರಿಹಾರ ಕೊಡಬಹುದು ನಾನು ಕಾಯ್ದು ನೋಡ್ತಿರ್ತೇನಿ ನೋಡ್ತೀನಿ ಸರ್ ನಾನು ನೋಡ್ತೇನೆ. ನೋಡ್ಲೇಬೇಕಾಗುತ್ತದೆ ಪರಿಹಾರ ಕೊಡಬೇಕು. ಕೊಡದಿದ್ರೆ ರೈತರಿಗೆ ತುಂಬಾ ಕಷ್ಟವಾಗುತ್ತದೆ ನೋವಾಗುತ್ತದೆ ಮತ್ತೆ ಸಾಲ ಮಾಡಿ ಸಾಲ ಮಾಡ್ಕೊಂಡ ಬಿಡ್ತಾರೆ ಅವ್ರು
ಹೌದ ಹೌದು ಅಂದ್ರೆ ಈಗ ರೈತರ ತುಂಬಾ ಉಳ್ಳಗಡ್ಡಿ ಬಿತ್ತನೆ ಮಾಡ್ತಿದ್ದಾರಲ್ವಾ.
ಈಗ ಒಣ ಮಣ್ಣಿನಲ್ಲಿ ಉಳಾಡ್ಡಿ ಬಿತ್ತನೆ ಮಾಡುತ್ತಾರ ಮಾಡಿದ್ದಾರೆ ಏನ್ ಮಾಡುದು ಮಳೆಯನ್ನು ನಂಬಿ ನಂಬಿಕೊಂಡು ಅದರ ಬೀಜವನ್ನು ಚೆಲ್ಲ ಬಿಡತ್ತಿದ್ದಾರೆ ಮಣ್ಣಿನಲ್ಲಿ ಆದ್ರ ಏನ್ ಮಾ
ಹೌದು ಹೌದು ಅವು ಬೀಜ ಕೂಡ ತುಂಬಾ
ಹ ಸರ್ ತುಟ್ಟಿದೆ ತುಂಬಾ ದುಬಾರಿ ಆಗಿದೆ ಅವು ಹೌದು ಒಂದ ಪಾಕೆಟ್ ಬೀಜ ಒಂದ ಏಳ್ನೂರ ಗ್ರಾಮ್ ತಗೋಬೇಕಂದ್ರೆ ಒಂದು ಹದಿನೈನರಿಂದ ಹದಿನಾರ ನೂರು ಸಿಗುತ್ತದೆ. ಮತ್ತೆ ಅಂತವ ಒಂದ್ ಎಕರೆಗೆ ಒಂದು ಏಳರಿಂದ ಎ ನಾಲ್ಕರಿಂದ ಐದು ಪಾಕೆಟ್ ಹೋಗುತ್ತ ಮತ್ತೆ ಏನ್ ಮಾಡೋದು ನೋಡಿ ರೈತರ ಜೀವನ.
ಎ ಒಂದ ಎಕರೆದಿಂದ ಐದ್ ಸಾವರಪಾಯಿ ಅವರು ಮಣ್ಣಲ್ಲಿ ಹಾಕ್ಬೇಕಾಗುತ್ತೆ.
ಮಣ್ಣಲ್ಲ ಐದ ಸಾವರ ಮತ್ತ ಟ್ರಾಕ್ಟರ್ ಬಾಡಿಗೆ ಒಂದ ಸರ್ ಒಂದ ಎಕರೆಕ ಯಾಡ ಸಾವಿರ ಹಾಕಿ ಒಂದು ಆರು ಎಕರೆ ಮಾಡಿದ್ರೆ ಮೂವತ್ತಾರ ಸಾವಿರ ಆಯ್ತು.
ಹೌದೌದು ಅಂದ ರೈತರದು ತುಂಬಾ ಕಷ್ಟವಿದೆ.
ತುಂಬಾ ಕಷ್ಟವಿದೆ ಸರ್ ಏನ್ ಮಾಡುದು ಅವ್ರಿಗೆ ಆದಷ್ಟು ಪರಿಹಾರ ಕೊಡಲಿ ಅಂದ ನಾನ ತರದಲ್ಲಿ ಮನವಿ ಮಾಡ್ಕೊಳ್ತೇನೆ.
ಹೌದ ಹೌದ ಹೌದು ನೀವು ಕೂಡ ಪತ್ರವನ್ನು ಬರೀಬೇಕು.
ನಮ್ಮ ದೋಸ್ತ ಅದಾನ ಸರ್ ಅವ್ನ ಅವನ ಕಡೆಯಿಂದ ನಾನು ಪತ್ರವನ್ನ ಬರ್ಸುತ್ತೇನೆ ಶಿವಾನಂಗ ಗುಡದ ಅಂತ ಆದಾರೆ. ಅವ್ರ ಕಡೆಯಿಂದ ಬರ್ಸುತ್ತೇನೆ ನಾನು ಪತ್ರವನ್ನು
ಹೌದೌದು ಬರ್ಸಿ ಯಾಕಂದ್ರೆ ಸರ್ಕಾರ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದರೆ ಮಾತ್ರ ಅವರು
ಇಲ್ಲ ಸರ್ ನಾ ಮನವಿ ಸಲ್ಲಿಸ್ತನ ಸರ್ ನಮ್ಮ ಕಡೆಯಿಂದ ನಮ್ಮ ಇಲ್ಲ ಸರ್ ಸಲ್ಲಿಸ್ತಾರೆ ಅವರು ಇವತ್ತ ಪತ್ರ ಬರೆಯುತ್ತಿದ್ದಾರೆ ಈಗ ಅ ಸಲ್ಲಿಸ್ಬಿಡ್ತಾರೆ ಸಂಜೆ ವೇಳೆ ಸ ಸಲ್ಲಿಸ
ಹೌದು ಅವ್ರ ಏನಾದ್ರು ರಜಕಿ ಮಾಡ್ತಿದಾರಾ.
ಇಲ್ಲ ಸರ್ ಅವರು ಈಗ ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಈಗ ಸದ್ಯದಲ್ಲೇ ಹ ಹೋಗುತ್ತಿದ್ದಾರೆ ಈಗ ಹಕ್ಕಾರ ಈಗ ಸದ ಸದ್ಯದಲ್ಲಿ ಈಗ ಗೌರ್ಮೆಂಟ್ ನೌಕರಿ ಅನ್ನು ಆಗುವ ಸಾಧ್ಯತೆ ಹೆಚ್ಚಿದೆ ಅದರಿಂದ ಒಂದು ವಣಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜು ಇದು ಅವರ ಆದ ತಕ್ಷಣ ಒಂದು ಒಂದ ಇಪ್ಪತ್ತೈದ ಕಿಲೋ ಅವ ಏನೇನ್ ಅಂತಾರೆ ಅವೆಲ್ಲಾ ಮಾಡ್ಬೇಕಾಗುತ್ತದೆ. ಈಗ ಸರ್ ಈಗ ನೀವು ನಮ್ಗೆ ಕಾಲ್ ಮಾಡಿದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್ ಮತ್ತೆ ನಾವು ಸಿಗೋಣ ನಿಮಗೆ ಈಗ ನ್ಯಾಷನಲ್ಲಿ
ಹೌದೌದು ಧನ್ಯವಾದಗಳು ನಿಮಗೂ ಕೂಡ
ಸಿಗೋಣ ಸರ್ ಈಗ ನೇಸಲ್ಲಿ ಅಲ್ಲಿ ಸಿಗೋಣ ಮತ್ತೆ ಸಿಗೋಣ.
ಆಯ್ತ ಆಯ್ತ.
ಹಾಂ